ಹಾ ಅಲೋ
ಆರಾಮ ಹ ಆರಾಮ ಆರಾಮಾಮೀ
ಹಾ ಆರಾಮ್ ನೋಡ
ಮನ್ಯಾಗ ಆರಾಮ್ದರು
ಹಾ ಎಲ್ರ ಆರಾಮ್ ನೋಡಕ್ ನೀವೆ ಎಲ್ರ ಆರಾಮ ಆ್ತ
ಹಾ ಆರಾಮದಾರ್ ನೋಡೋಣ
ಹ್ಮ್
ಊಟ ನಷ್ಟ ಆಯ್ತ ನ
ನಾಷ್ಟ ಆಗೈತ್ ನೋಡಕ ಊಟ ಏನು ಇಲ್ಲ
ಹ್ಮ್
ಹ್ಮ
ಅಡಗೆ ಮಾಡ್ಬೇಕಾ
ಅಡ್ಗಿ ಮಾಡ್ಬೇಕಕ್ಕ ಬಟ್ ಮಮ್ಮಿಯಾರ್ ಮಾಡ್ತ
ಹೌದು
ಹಾ
ಹ್ಮ್್ಮ
ಹ್ಮ್ ಹ್ಮ್ ಆಯ್ತಕ್ಕ ಇನ್ನೊಂದ್ ಎರಡು ದಿನ ನಾವ ಒಪ್ತೀವಿ ಅಲ್ಲಿ ಎತ್ರು ಮಾಡೋ ವಿದ್ಯಾರ್ಥ ಹಾ ಮತ್ತೆ ನೀವು್ ಅದೇ ಪ್ಲಸ್ ನಾವ್ ಅದೇ ಪ್ಲಸ್ ಬಟ್ ನೀವ್ ನಿಮ್ ಮನೆಗೆ ನಾನ್ ನಮ್ಮನೆ
ಹಾ ನೀ ನಿಮ್ಮ ಮನೆ ಗೊತ್ತು ನಾ ನಮ್ಮ ಮನೆಗ್ ಗೊತ್ತು
ಹಾ ನಮ್ಮ ಮನೆ ಅಂತ ಕರಿಬೇಕಕ್ಕ ಇದೇ ನಮ್ಮ ಮನೆ ಆಗಲ್ಲ ಇವಾಗ
ಆಯ್ತಾಯಯ್ತ ನಮ್ಮನೆ ಅದೇ ಆದ್ರೂ ಇನ್ನು ಫೀಲ್ ಬರಲ್ಲ ಅದು
ಬರಲ್ಲಕ್ಕ ಹ್ಮ್ ಅಂದಕ್ಕ ಏನು ಸಿಂಗಲ್ ಪರ್ಸನಲ್ ಲೈಫ್ ಇದ್ರೆ ಬರ್ಬೋದ
ಹ್ಮ್ ಈಗ ಡಬಾಲ್
ಜಾಯಿಂಟ್ ಇದಲ್ಲಿ ಬರಲ್ಲ ಅನ್ಸತ್ ನಾನು
ಬರಲ್ಲ ಬರಲ್ಲ ಬರಲ್ಲ
ಯಾಕಂದ್ರಿ ಇನ್ನೊಬ್ರ ಮ ಅಂದ
ಡಿಪೆಂಡ್ ಇರ್ತೀವಿ ನಾವು ಹಂಗಾಗಿ ನಾವು ಸ ಡವ ಜಾಯಿಂಟ್ ಇರ್ತವಲ್ಲ ನಮ್ಮ ಮನೆಂತ ಫೀಲ್ ಆಗಲ್ಲ ಸಿಂಗಿದ್ರ ಫೀಲ್ ಆಗ್ಬೋದು
ಅಲ್ಲ ಬೇರಕ್ಕ ಅವ್ರಂಗೆ ನಾವು ಇರ್ಬೇಕು ಅವ್ರ ಹೆಂಗ ಅದಾರ ಅವ್ರ ತರಂಗ ನಾವ್ ಇರ್ಬೇಕಂತ ಮೇಳಮ್ ಪ್ರ್ರೀಡಾಮಕ್ ಎತ್ಕೊಂಡ್ಬಿಡ್ತಾರಲ್ಲಾ ಹ ಫೀಲ್ ಬರದೇ ಇಲ್ಲದ ಹ್ಮ ಆದ್ರೆ ನಿಮ್ಗೆಕ್ಸ್ೀರಿಯನ್ಸ್ಾಳ ಆಗಿರ್ಬೋದ ಅಾ ಯಾಕಂದ್ರೆ ಒಕ್ಕತ್ಲಿ ಹೆಂಗ ಇದೀರಲ್ಲಾ
ಹಾ ಜಾಯತದ ನಮ್ದ ದುಟ್ಟತ್ಲೆ ಹುಟ್ಟತ್ ಜಾಯಿಂಟು ಮದ್ೆ ಆದ್ರೂ ಜಾಯಿಂಟ್
ಅದಕ್ಕೆ ಅನ್ಕ್ಕ ನಿಮಗ ಮೇ ಬಿ ಅಷ್ಟ ಗೊತ್ತಾಗ ಎಕ್ಸ್ಪೀರಿಯನ್ಸ್ ಆಗೇತ್ತಲ್ಲ ನಿಮ ಚೇಂಜಸ್ ಅನ್ನಲ್ಲ
ಹಾ ಚೇಂಜಸ್ ಆಗಿಲ್ಲ ನನಗೇನ
ಬಟ್ ನಾವ್ ಫುಲ್ ಸಿಂಗಲ್ಕ ಸಿಂಗಲ್ ಒಳಗೆ
ಹ್ಮ್ ತಿಂಗಳಂದು ಈಗಾಗ ಜಾಯಂಸ್
ಅದ್ ನಾನು ಸಿಂಗಲ್ ಇ ಅಲ್ಲಿ ಜಾಯಿಂಟ್ ಇರೋದಕ್ಕೂ ಬಾಳ ಅಂದ್ರೆ ಬಾಳ ವ್ಯತ್ಯಾಸ ಆಗ್ತೈತಕ್ಕ
ಹಾ ಹಂಗಗೆ ಆಗತ್ೀ ಹ್ಮ್
ಹಂಗಾಗಿ ನಮ ಚೇಂಜಸ್ ಬಾಳ ಇಯ್ತಕ್ಕ
ಹ್ಮ್್ಮ್ಮ್್ಮ
ಇನ್ನು ನಾಲ್ಕು ವರ್ಷ ಆಗಿ ಎರಡು ಮಕ್ಕಳಾದ್ರರು ಇನ್ನು ಅಡ್ಜಸ್ಟ್ ಆಗಿದೆ ಕಷ್ಟ ಇದೆ
ಕಷ್ಟ ಆಗೇತ್ತಲ್ರಿ ಅವ್ರ ಹಂಗೆ ಆಗಿತ್ ಹ್ಮ್
ಹ ಹಾ
ನಿ್ ಇಲ್ಲ ಜಾಯಿಂಟ್ ಇತ್ತಲ್ಲ ಹಂಗಾಗಿ ನಾ ಬೇಗ ಹೊಂದಕೊ್ಂಬಿಟ್ನೆ
ಹಾ ಅಕ್ಕ ಒಂದ್ ಅದು ಒಂದ ತರ ಬೆಸ್ಟ್ ಅನ್ಸತ್ತ ಅಕ್ಕ ನಾ ಜಾಯಿಂಟ್ ಎಲ್ಲ ಇದ್ದು ಹೋಗ್ತಿವಲ್ಲ ಅದ ಏನ ಅಷ್ಟು ಚೇಂಜಸ್ ಅನ್ಸಲ್ಲ
ಏ್ ನಾವ್ ಮನೆಗೆ ಇಲ್ಲಿ ಆರುಂದ ಇರ್ತೀವಿ ಅಲ್ಲೊಂದು ನಾಲ್ಕ್ ಮಂದ್ ಹೆಚ್ಚಿಗೆ ನನ್ಗೆ ನಂಗೆ ಲ್ಲ ಹ್ಮ್ ಅಂದ್ರೆ ಮೊದ್ಲು ಕೂಡಿದಾಗ ಇಪ್ಪತ್ ಮಂದಿ ಇದ್ವಿ ನಾವು
ಹಾ ಆಯ್ತು
ಈಗ ಸ್ವಲ್ಪ ಬೇರೆ ಆದ್ರರು ಆರು ಮಂದಿ ಇವಾಗಾದ್ರ ಅಲ್ಲಿ ಹೋದ್ರ ನಾಲ್ಕು ಮಂದಿ ಹೆಚ್ಚಿಗೆ ಅಷ್ಟೆ ಹೀಗಾಗಿ ನಮ್ಗೆ ಏನ ಆತರ ಫೀಲ್ ಆಗಿಲ್ಲ ಬೇಗ ಅಂದ್ಕೊಂಡು
ಹ್ಮ್ಕ್ಕ ಇವಾಗ ನಿಮಗು ನಮ್ಗ ಅದೇ ಡಿಫ್ರೆನ್ಸ್ ಅಕ್ಕ ನೀವು ಬೇ ಅಡ್ಜಸ್ಟ್ ಆಗ್ಬಿಟ್ರಿ
ಹ್ಮ್
ನಮ್ಗ ಆಗ್ತಿಲ್ಲ
ಹ್ಮ್ ಹ್ಮ್್ಮ
ಹಾ
ಹ್ಮ್ ಹ್ಮ್
ಮತ್ತೆಕ್ಕ ಮನೇನಲ್ರ ಅಲ್ಲಿನ್ ಆರಾಮ್ದಾರ
ಹ್ಮ್ ಹಾ ಮಾಡಿದ್ದೀವಿ ನೋಡ್ರಿ ಆರಾಮದಾರಂತ
ಹ್ಮ
ಹ್ಮ್
ಆ ಕಡೆ ಎಲ್ಲಾ ಹೆಂಗ ನಿಮ್ ಕಡೆ
ಎಲ್ಲಿ ಯ ಕಡೆ ಹ್ಮ ಅಲ್ಲಿ ಎಲ್ಲ ಈಗ ನಂಬ್ತಾರನೇ ಸ್ವಲ್ಪ ಅಡಿಗೆದಷ್ಟೇ ವ್ಯತ್ಯಾಸ ಆಗ್ಬಿಟ್ರೆ ಏನಿಲ್ಲ ಹ್ಮ್್ಮ ಸ್ವಲ್ಪ ಅರ್ಜಸ್ ಆಯಿ ಹ್ಮ ಒಂದ್ ಕಡೆ ಇನ್ನು ಸ್ವಲ್ ದಿನ ಬೇಕಲ್ಲ ಮ ಆದ್ರು ನಗೆ ಇನ್ನೊಂದ ಎರಡು ತಿಂಗಳು ಬೇಕು
ಹ್ಮ
ಹ್ಮ್ ಚೆನ್ನಾಗತಾರ ನಿನ್ ಎಲ್ರುೂ ಮಂಡಲ್ಲಿ ಹ್ಮ್ ಹ್ಮ್
ಚೆನ್ನಾಗಿದ್ದಾರೆ ಇವಾಗಿದೆ ಪ್ರಿಪರೇಷನ್ ನಡೀತಿದೆ
ಹ್ಮ್ ಹ್ಮ್
ನಾವ ಇಲ್ಲೇ ಇದ್ಕೊಂಡೆ ಅವ್ರಿಗೆ ಫೋನ್ ಮಾಡುದು ಹಾ ಬಟ್ಟಿ ಪ ಈ ಬಟ್ಟಿ ಪ್ಯಾಕ
ಹ್ಮ್ ಹ್ಮ್
ಎಲ್ಲಿಂದ ನಡತಿದಕ್ಕ ಮತ್ ನಾವ ಇಲ್ಲಿಂದ ಹೋಗಿ ಮಕ್ಳಿಗೆಲ್ಲ ನಾವ್ ರೆಡಿ ಮಾಡಿ
ಹ್ಮ್ ಹ್ಮ್
ಕಳಸ್ಬೇಕಂದ್ರೆ ಮತ್ತೆ ಟೈಮ್ ಹಿಡತದ ಕಾವಳ ಸ್ಕೂಲ್ ಗಳೆಲ್ಲಾ ಸಿಲೆಬಸ್ ಮುಂದೋಗ್ಬಿಡ್ತಾವ್ ಹುಡುಗರ್ ಭವಿಷ್ಯಕ್ ನಾವೇ ಕಲ್ಲತ ಕ್ಕದಂಗ ಆಗ್ಬಿಡ್ತ ಹ್ಮ್
ಅದೇ ನಮ್ಮ್ ಮನೆಗೂ ನೋಡ್ತಾರ ನಮ್ಮ ಮನೆರರು ಅಥವಾ ಆಯ್ತ ಅವ್ರ ಎ
ಹ್ಮ ಹಾ
ಹ್ಮ್ ಬೆಳಿಗ್ಗೆ ಅಡಿಗೆ ರೆಡಿ ಮಾಡದು ಕಳ್ಸದು ಟಿಫನ್ ಕಟ್ಟದ ಅಲ್ಲೇ ಟೈಮ್ ಆಗುತ್ತೆ
ಹ್ಮ ಹಾ
ಹ್ಮ್ ನಾಳೆ ಏನ್ ಮಾಡ್ಬೇಕು ನಾಡ್ದು ಏನ್ ಮಾಡ್ಬೇಕು ಪ್ರಿಪ್ರೇಷನ್ ಹ್ಮ ಹ್ಮ್ ಹ್ಮ್
ಅದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗ್ಬಿಡತ್ ಸಕ
ಹ್ಮ್್ಮ
ಹ್ಮ್ ಹ್ಮ್ ನೀನ್ ಫಸ್ಟ್ ಕಳ್ಸೋದ್ ಹೆಂಗಾರ ಆಯ್ತು ಕಳ್ಸಿರ್ತೀವಿ ಅಯ ಕೆಲವು ಅಪ್ ಅಂಡ್ ಡೌನ್ ಮಾಡೋದಕಲ್ಲ ಬೆಳಿಗ್ಗೆ ಟಿಫನ್ಗೆ ಟೆನ್ಷನ್ ಪ್ರೋಟೀನ್ ಸಿಗ್ಬೇಕು
ಹಾ ಪ್ರೋಟೀನ್ ಸಿಗ್ಬೇಕು ವೆಜ್ಜಿ ವಿಟಮಿನ್ಸ್ ಇರ್ಬೇಕು ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲಾ ಜಾಸ್ತಿ ಕೊಡ್ಬೇಕು
ಹಾ ಏನ್ ಮಾಡ್ಬೇಕು ಏನಿಲ್ಲ ಎಲ್ಲ ಹಾ ಡ್ರೈ ಫ್ರೂಟ್ಸ್ನನೆ ಇಡುದು ಅಂತ ನೈಟ್ ಬೆಳಗ್ಗೆ ಕೊಡದು ಅವಿಗೆಲ್ಲ ರನ್ನಿಂಗ್ ವಾಕಿಂಗ್ ಎಲ್ಲಾ ಮಾಡ್ಸುದು ಮತ್ತೆ ಟಿಫನ್ಗೆಲ್ಲ ರೆಡಿ ಮಾಡೋದು ಹ್ಮ ಇದು ಅವಾಗ ರಜೆ ಬೆಸ್ಟ್ ಇತ್ತು ಅನ್ಸತ್ತಕ್ಕ ರಜೆ ಇದ್ದಾಗ ಎಸ್ ಸ್ಕೂಲ್ಗ ಹೋದಂದರ್ ತಸರ ಸ್ಕೂಲ್ ಹಕ್ಕಿದ್ರು ಇಲ್ ನೋಡ ಚೆಂದ ಹಜೆ ವತ ತಾರ
ಹ್ಮ್ ದೇ ಆದ್ರೆ ಎಂಟಕ್ಕೆ ಹ್ಲ್ಲಾ ಎಂಟ ಅನ್ರೆ ಎಲ್ಲಾ ಕಟ್ಬೇಕಲ್ಲ ಊಟ ಮಾಡ್ಸ ಸ ಅದ ಊಟ ಮಾಡಲ್ ಮುಂಚೆ ಮುಂಚೆ
ಹಾ ಅಕ್ಕ ಇನ್ ಬೆಳಗ್ಗೆ ಮಾಡಲ್ಲ ಟೀಚರ್ಸ್ ಇದ್ರ ಪೇರೆಂಟ್ಸ್ ಹಯ್ತಾರ ಊಟ ಮಾಡಸ ಕಳ್ಸಾಕ್ ಹಾ ಕಳ್ಸಾಕ್ ಆಗಲ್ಲ ಇಲ್ಲಿ ಪ್ರೇ ಪ್ರೇರ್ಳಗೆಲ್ಲಾ ತಲೆಸತ್ ಬಿದ್ರೆ ಯಾರ್ ನೋಡ್ಕೋಬೇಕಕ್ ನಿಮ್ಮ ಮಕ್ಳನ ಅಂತೆ
ಹ್ಮ್ ಹ್ಮ್ ಆ ಟಿಫನ್ ಇದ್ರ ಹಂಗೆ ತರ್ತರ್ ನಾವ್ ಬೈತಿವಿ ಟೀಚರ್ ಒಣ್ ಸಲ ಅಂತಿ
ಹಾ ನಾ ಅವ್ರಿಗೆ ಅವ್ರ ನಮ್ಮನಗ ಅದೇ
ರೆಗೆ ಹೋಗ್ಬಿಡುತ್ತೆ
ದಿನನಿತ್ಯದ ಚಟುವಟಿಕೆಏನಂಗ ಆಗ್ಬಿಟ್ಟೈತಕ್ಕ
ಚಟುವಟಿಕೆನದ್ ಆಗ್ಬಿಟೈತಿ
ಅಲ್ಲಾ ನಾವ್ ಆಡದ್ ಮಕ್ಳಿಗೆ ನಾವವು ಇದದು ಮಾಡಿ ಟೀಚರ್ಬೋಯತವಿ
ಟೀಚರ್ ಬೈತಿ ಪಾಪ ಅವ್ರ ಏ ರ ಎಲ್ಲಾರ ಕೂಡ ಬೇಕ ಅವಾಗ ಹ್ಮ್ ಮತ್ತೆ ಹ್ಮ್ ಎಲ್ಲ ಕಳ್ಸಿ ಮತ್ತೆ ಹಾ ನಮ್ ಸ್ಕೂಲಲ್ಲಿ ಅದೇ ಅಂದ್ರೆ ನಮ್ ದೊಡ್ಡ ಮಕ್ಕಳಲ್ಲ ಏ ನೈನ್ ಟೆತ್ ಆದ್ರೂ ಅವ ಉಂಡು ಬರಲ್ಲ ಇ ಜಾಗ ಸಲ್ಲ ಮುಂದ ಬೆಂಚ್ ಬೇಕು ನಡವ ಬೆಂಚ್ ಬೇಕಂತ ಉಣ್ಣ ಲಾರ್ದ ಬರ್ ಒಂದ್ ಎರಡ್ ಹುಡ್ಗಿರು ಬಂದನು ಪ್ರೇಯರ್ ಟೈಮಿಗೆ ಚಕ್ರ ಬಂದ್ಯ ಅಂತ ಬಿಳಾಕ್ ಇಟ್ ಬಿಿಡ್ತಾರ ಅವಾಗ ಭಯದು ನಾವು ಉಂಡು ಬರ್ಬೇಕು ಎಲ್ಲಿ ಡೆ ಹೋಗುತ್ತೆ ಆದ್ರೆ ಸ್ವಲ್ಪ ಹಾಸ್ಟ್ಲಗಿದ್ದ ಹುಡುಗಿರು ಹಾಸ್ಟೆಲ್ಕ್ ಸರಿ ಊಟ ಮಾಡ್ಲಿ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಉಂಡ್ಲಾರ ದಂಗೆ ಬಂದ್ಬಿಡ್ತಾವ ಬಂದದು ಚಕ್ರ ಬರುತ್ತ ಅಂತ ಬರೀ ಬೀಳ್ತಿರ್ತಾವ ಹುಡ್ಗಿ ಹ್ಮ್ ಆದ್ರೆ ಸಣ್ಣ ಹುಡುಗ್ರದ ಇಷ್ಟ ಆದ್ರೆ ದೊಡ್ಡ ಮಕ್ಳು ಪೂರ್ ತಿಳಿದಾರೆ ಹಂಗ ಮಾಡತಾವ ಹುಡುಗೀರ್
ಹ್ಮ ಅಕ್ಕ ಅದೇ ಪ್ರಾಬ್ಲಮ್ ಅಕ್ಕ ಇವಾಗ ಕೇಳಿದವ್ರ ಆತ್ ತರ ಮಾಡಿದಾಗ
ಹ್ಮ್ ಅದ್ರಗ ಕ್ಲಾಸ್ ಒಂತ್ ಸ್ಪೆಷಲ್ ಕ್ಲಾಸ್ ಇರುತ್ತೆ ಹ್ಮ್
ಹಾ
ಹತ್ತನೇಕ್ಲಾಸ್ ಒಂರು ಸ್ಪೆಷಲ್ ಕ್ಲಾಸ್ ಐತಿ ಅಂತೇಳಿ ಅವ್ರಂತ್ ಉಂಡ್ಲಾರ ಬರ್ತಿದ್ರು ದಿನ ಎಂಟವರೆಗೆ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಹಾಸ್ಟೆಲ್ ನಾಗ ಇನ್ನ ಎಂಟರಟ್ ಪಟ್ಟಿ ಮಾಡಿಲ್ಲ ಅಂದ್ರೆ ಹಂಗಗೆ ಬರೋ ಹುಡುಗರು ಹ್ಮ್ ನಾವ್ ಬಯರು ಉಂಡು ಬರ್ರಿ ಉಂಡು ಬರ್ರಿ ಅಂತ ನಾವ್ ಬಯ್ಯೋದು
ಹಾ ಮತ್ತೆ
ಮತ್ತೆ ಒಂಬತ್ತವರೆ ಕ್ಲಾಸ್ ಮುಗಸಿದ ಮ್ಯಾಲ ಕಳಸ್ತಿದ್ವಿ ಹೋಗಿ ಊಟ ಮಾಡ್ಬಾರ್ದಂತ
ಹ್ಮ್
ಹ್ಮ್ ಹಿಾಗಿ ೊಡ್ಡ್ದೇ ಹ್ಮ್ ಹ್ಮ್ ದೊಡ್ಡ ಹುಡುಗ್ರ ಮಾತ್ ಕೇಳಲ್ಲ ಇನ್ನ ಸಣ್ಣ ಹುಡುಗರ ದೂರು ಉಳತು
ಹಾ
ಹ್ಮ್ ಹ್ಮ್
ಅದೇ ಕಲ್ವಾ ಡೀಸೆಂಟ್ ಆಗ ಕೂತಿಕ್ ಬಂದಿಲ್ ದೊಡ್ ಇಬ್ರದ ಅವ್ರೇ ಮಾತ ಕೇಳ್ತಿಲ್ಲ ನಮ್ಮದು
ಹೌದೌದು
ಅವ್ರ ಕಿತ್ತ ಚಿಕ್ಕವರ ಒಂದ್ ಮೂರ್ ಜನ ಅದಾರ ಅವ್ರ ಕಿತ ಚಿಕ್ಕವರ್ ಮೂರ್ ಜನ ಅದಾರ
ಹೌದು ಒಂಬತ್ತು ಜನ
ನಿನ್ ದೊಡ್ಡವ ರಕ್ಕಿ ಆತಿಲ್ಲ ಅಂದಾಗ ಸಣ್ಣವರೆವ ಕ ಹಬೇಕು ಸಣ್ಣವ್ರ ಯಾವಾಗ ನೋಡ್ಬೇಕತ್ ನಾವ್ ಅಂತೇವಿ
ನಾವಂತೀ ಹೌದೌದು ಹ್ಮ್ ಕೆಳಂಗಿಲ್ ಹಿಂಗಗೆ ಮಾಡ್ತಾವ ಹುಡುಗರ್ ಇದ್ರಸ್ತಾವ ಮಾಡಿದ್ರೆ ಮಾಡೇ ಬಿಡ್ತಾವ್ ಮಾಡ್ಲಿಲ್ಲ ಅಂದ್ರೆ ಇದದ್ರೆಚ್ಚಿ ಬಿಡ್ತಾರ
ಹಚ್ಚ ಹಚ್ ಬಿಡ್ತಾರಕ್ಕ ಹದ್ರ ಒಬ್ಬ್ರದ ಒಬ್ರ ಟೈಮಿಂಗ್ಸ್ ಚೇಂಜ್ ಆಗ್ಬಿಡ್ತಾವ ಒಬ್ಳ ಏಳವರ್ ಎರಡ ಆಗ್ತಾಳ ಒಬ್ಳ ಎಂಟವರ್ರಿಗೆ ಎರಡೆ ಆಗ್ತಾಳ ಒಬ್ಳ ಒಂಬತ್ತವರೆಗೆ ಎರಡು ಇರ್ತಾಳ ಹಂಬ ಎ ಒಗೆ ಹೋಗ ಏನೋ ರೆಡಿ ಮಾಡ್ಬಹುದು ಎಂಟವರೆಗ ಹ ಸ್ವಲ್ಪ ಬೆಟ್ಟ ಟ ಹ
ಹ್ಮ್
ಹಗಳಿಗೆ ಮಾಡ
ಹಾ ಏಳವರಿಗ ಹೋಗಕಿ ಪೂರಾ ಇನ್ನು ಎಷ್ಟು ಕೆತ್ತರ್ನು ಆಗ್ಲಾರ್ದಾರಂತ
ಇಷ್ಟಕ್ಕೆದ್ರ ಆಗಲ್ಲಕ್ಕ ಒಬ್ರು ಬಂದ್ೊಬ್ರು ಅದ್ರೊಳಗೆ ಮತ್ತೆ ಸಣ್ಣ ಹಳ ಸರಿವು ಅ ನ ನಾಯತಲ್ಲ ನಿದ್ದೆ ಆಗಿರಲ್ಲ ನಮ್ಮ್ ಎಲ್ತ್ ಚೆನ್ನಾಗಿದ್ರೆ ಮಕ್ಳ ಎಲ್ತ್ ನೋಡ್ಕೋತಿವ ಅಕ್ಕ
ಹ್ಮ ನಮ್ಮ್ೆಲ್ತೆ ಇದಾದ್ರೆ ಮಕ್ಳ ಯಾವಾಗ ನೋಡ್ಕೋದಾಗತ್ತೆ
ಹ್ಮ್
ಹ್ಮ್ ಅದ್ರಾಗ ಈಗನ್ ಮಕ್ಳು ಆಟ ಮಾರಿ ಬೇಕಂದ್ ಬೇಕಕ್ ಬಳ ಆಡ್ಸ್ತಾವ್
ಹ್ಮ ಕಾವಾಗ ನೋಡಕ ನಿಜವಾದ್ ಪ್ರಾಬ್ಲಮಗಳು ಸ್ಟಾರ್ಟ್ ಆಗದ ಅವ್ ಹೆಲ್ತಿಗೋಸ್ಕರ ನಾವ್ ಬಡದಾಡತ್ರಿ ನಮ್ ಹೆಲ್ತ್ ತಾಳಾಗ ಬಿಿಡ್ತ
ಹ್ಮ್ ರಾತ್ರಿ ಎಲ್ಲ ಮಗ್ ಗಡ್ಸ ಎಲ್ಲ ಆಳ್ತಾವ
ಹ್ಮ್ ನೈಟ್ ಸಣ್ಣ ಮಕ್ಳು ಇದ್ದಿ ಮಾಡಿಲ್ಲಪ್ಪ ಅನ್ನ ಜತ್ಗೆ ಬೆಳಗ್ಗೆ ಎದ್ದು ದೊಡ್ಡ ಮಕ್ಕಳು ಟಿಫನ್ ಕಟ್ಟೋದು ಹೌದಪ್ಪಾ ಇನ್ ಅವ್ರಿಗೆ ಕಟ್ಕಾಸಿವನತ್ಿಗೆ ಇವ್ರ ಗಂಡ ಮಕ್ಳಲ್ಲ ಡೂಟಿ ಗಂಡ ಮುಗ್ಸಿಮೆ ಅನ್ನೋದೊಟ್ಟಿಗೆ ನಾವು ಬ್ರೇಕ್ಫಾಸ್ಟ್ ಮಾಡಿ ನಮ್ದೆಲ್ಲ ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಮಧ್ಯಾಹ್ನ ಲಂಚ
ಮಧ್ಯಾಹ್ನ ಲಂಚ್ ಮಧ್ಯಾಹ್ನ ಲಂಚ್ ಮದ್ರ ಮಟ್ಕಿವ ನೀ ಇಷ್ಟ
ಹಾ ಇವ್ನಿಂಗ್ ಇವ್ನಿಂಗ್ ಅನತ ಅವ್ರು ರಿಟೈರ್ ಮಾಡ್ಬಿಡ್ತಾರಲ್ಲಕ್ಕ ನಿಮಗೆ ಏನು ಬೇಕಾದರೂ ಮಾಡಿಕೊಡೋದು ಮತ್ತೆ ಅವರು ತಿಂದ ಮೇಲೆ ಪಾತ್ರೆಗಳೆಲ್ಲ ತೊಳೆದು ಮತ್ತೆ ಡಿನ್ನರ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೆಣ್ಮಕ್ಳ ಜೀವ್ನ ಬೇಡಪ್ಪ ಅಂತ ಅನ್ನಿಸುತ್ತೆ
ಹತ್ತು
ಹ ಹಾ ಆಯ್ತು ಸರಿ ಹಾಳಕ್ಕ ಹಾ ಹಾ ಇಲ್ಲ ಅಕ್ಕ ಹದು